ಎಲ್ಲಿ ಬಾಯ್ಸ ಬಾಯ್
ಹಾ ಹೇಳಿ ಅಬ್ದುಲ್ ಬಾಯ್ ಎಲ್ಲಿದಿರಾ
ಎಲ್ಲಿದಿರಪ್ಪ ನಾ ಇಲ್ಲೇ ಹಾಸ್ಟೆಲ್ ಅಲ್ಲಿದ್ದೆ
ಹಾಸ್ಟೆಲ್ ಇದಿರಾ
ಹ್ಮ್
ಮತ್ತೆ ಸಮಾಚಾರ ಏನ ನಡದದ
ಮತ್ತೇನಿಲ್ಲ ಪಾ ನಿನ ಹೇಳ್ಬೇಕ ಈಗ
ಏನಿಲ್ಲ ಕಣ ನಿನ್ ಹೇಳ್ಬೇಕ್ ಎಲ್ಲಾ ಈಗ
ನಿಮ್ದ ವಜ್ಜಿ ನಡೀತಾ ಇದೆ ಅಂತೆ ಸ್ಟಡಿ ಗಿಡಿ ಎಲ್ಲಾ
ಹ ಸ್ಟಡಿ ನಡಿತಿದೆ ಸೊಕಾಸ
ಹೌದಾ
ಮತ್ತೆ ಇಲ್ಲಿ ಹಾಸ್ಟೆಲ್ ಅಲ್ಲ ಊರ
ಆ ಹಾಸ್ಟೆಲ್ ಅಲ್ಲಿ ಇರೋದ ಈಗ ನಾನು
ಹ್ಮ್ ಹ್ಮ್
ಹ ಹ ನೀ ಎಲ್ಲಿರೋದು
ನಾವ್ ಇಲ್ಲೇ ಮನಯಾಗ ಇರತಿಪ್ಪ
ಮನಲ್ಲಯ
ಹ್ಮ
ಹೌದಾನ
ಹಾ
ಏನ್ ಮುಂದ ಜೀವನ ಏನ್ ಮಾಡಾ ಬೇಕಂತ ಅನ್ಕೊಂಡಿರೀ
ಮುಂದೆ ನೋಡಪಾ ಡಿಗ್ರಿ ಮುಗದ ಮ್ಯಾಗ ನಾವು ಸೈಡ್ ಬಿಸ್ನೆಸ್ ಆಗಿ ಐಟಿಯ ಮಾಡಿದ್ದೀವಿ
ಹಾ
ಐ ಟಿ ಐ ಮಾಡಿದ್ದೀವಿ ಈಗ ಡಿಪ್ಲೊಮಾ ಮಾಡಬೇಕು
ಡಿಪ್ಲೋಮೋ
ಹಾ ಡಿಪ್ಲೋಮ ಮಾಡ್ಬೇಕು ಈಗ
ಮತ್ತ
ಮತ್ತೆ ನೋಡ್ಬೇಕು ಎಂಗಆಗತ್ತ ಎಂಗ ಇಲ್ಲ
ಹ್ಮ
ಹ್ಮ
ಏನ್ ಮಾಡೋದು ಇಂದು
ಹ್ಮ್ ಹ್ಮ್ ಅಕ
ಮತ್ ಮನೇಲೆ ಎಲ್ಲಾ ಚೆನ್ನಾಗಿದಾರ
ಹಾ ಎಲ್ಲ ಚೆನ್ನಾಗಿದ್ದಾರೆ ಮನೆಯಲ್ಲಿ
ಇಗ ನಾನೊಂದು ಬಿಸ್ನೆಸ್ ಮಾಡೋಕ್ ಅನ್ಕೊಂಡಿದ್ದೆ
ಯಾವ್ದದು ಬಿಸ್ನೆಸ್
ಇದು ಅದೇನಂತಾರಲ್ಲಪ್ಪಾ ಸಣ್ಣದಾಗಿ ಅದಕ್ಕೇನು ಇಲ್ಲಿ ಶಾಪುರಲ್ಲಿ ಒಂದು ಚಾಯ್ ದುಖಾನ್ ಮಾರ್ತಾ ಇದ್ದಾರೆ
ಚಾಯಿ ದುಕಾನಾ
ಹ್ಮ್
ಹ್ಮ ಹ್ಮ
ಅದು ಸೇ ಅದು ಸೇರಿದೆ
ಅದು ಸೇಲ್ಗಿದೆ ಕಾಣು
ಕೆಳತ ಇದಯಾ
ಹಾ ಕೇೇಳಸ್ತೀವಿ ಆ ದುಕಾನ ಕೇಳ್ತಾ ಇದೆ ಆ ದುಕಾನ್ ಸೇಲ್ಗಿದೆ ಆ ದುಕಾನ
ಹಾ ಹಾ
ಅದಕ್ಕಾಗಿ ಅದ್ರ ದುಖಾನ್ ತಗೊಂಡು ಅಲ್ಲಿ ಚಾಯ್ ಮಾರಾಟ ಮತ್ ಅದೆಲ್ಲಾ ಸಿಗರೇಟ ವಗೇರಾ ಎಲ್ಲಾ ಮಾರ್ ಹೋಗ ಅಂತ ಅನ್ಕೊಂಡಿದೀನಿ
ಏ್ ಸಿಗರೆಟ್ ಮಾಾರ್ಬಾಡ ಅಲೋವರಲ್ಲ ಸ ಸಿಗರೆಟ್ ಬಲ್ ಡೇಂಜರ್ ಸಗರೆಟ್ ಮಾರ್ಬಾಡುಏನ ಬೇರೆ ಮಾಾರು
ಹೌದಾ
ಹಾ
ಅದಕ್ಕೆ ನಿಮ್ಮಂತ ಸೀನಿಯರ್ಸ್ ಏನಾದ್ರು ಪ್ಲಾನ್ ಹೇಳ್ಾರ ಅಂತ ಫೋನ್ ಹಚ್ಚಿದನಾ
ಹ ಇಲ್ಲ ಇನ್ನ ಪಾನ್ ಮಸಾಲ ಇರ್ತಾವಲ್ಲ ಸಣ್ಣ ಚುಕ್ಕಳ ದೊಡ್ಡ ಇರ್ತ ಅಡಿಕಿ ಚ ನವು ಮಾರ
ಹೌದಾ
ಹೌದೌದು ಸಿಗರೇಟ್ ಯಾಕಂದ್ರ ಬಾಳ ಡೇಂಜರ್ ಎಲ್ಲ ಮಾರ್ಬಡ್ದ
ಹ್ಮ
ಹಾ ಮಾಡಿ ಮಾಡಿ ಯ ಚ ಚಾಯ್ ಆಟನೇ ಹಾಕ್ಿಬಿಡಲ್ಲ ಸುಮ್ಮನೆ
ಅದನ್ನೇ ಮಾಡ್ಬೇಕಂತ ಮಾಡಿದ್ದೀನಿ
ಹ್ಮ್
ಈಗ ಚಾಯ್ ಅಡ್ಡ ಹಾಕ್ಬೇಕಂತಂದ್ರೆ ಸ್ವಲ್ಪ ಬಜೆಟ್ ಬೇಕಾಗತ್ತಲ್ಲಾ
ಹೌದೌದು ಬಜೆಟ್ ಇದ ಆತದ
ಅವದ ದಾವದ್ ಅಂತ ಇದ್ನಲ್ಲ ಎಲ್ಲಿ ಬಾಳ ಕಾಮಿಡಿ ಮಾಡ್ತನಪ್ಪಾ ಅವ್ನು
ಮತ್ತೆ
ಹ ದಾಾವದಂತ ಇದ್ನಲ್ಲ ನಿಮ್ ಫ್ರೆಂಡ್
ೌದಾ ಹ ಹಾ ಅವನಾ ಮೋತಿ ಪೆಂಪಲ್ಸ್ ಆಗ್ಯವಲ್ಲ ಅವನಿಗ
ಹ ಹೌನ
ಹಾ ಹಾ ಹೇಳ ಏನಯ್ತ ಒಂದು
ಚೆನ್ನಾಗಿದಾನ ಅವನು
ಹಾ ಚೆನ್ನಾಗಿದಾನೆ ಬರೀ ಕೆಂಡಲ್ ಮಾಡ ಒಂದು ಬರೀ ಎಲ್ಲ ಮಜು
ಅವದ ಹಂಗ್ ಮಾಡ್ತಾವ್ ನಾವನ
ಹಂಗ ಮಾಡ್ತಾನ ಇನ್ನ
ಹಂಗೆಲ್ಲಾ ಮಾಡತ್ತ ನ ಅವನ ಈಗ
ಹಾ ಹಂಗೆಲ್ಲ ಮಾಡ್ತಾನೆ ಅವ ಬರೀ
ಹ ಒಳ್ಳೆ ಮನ್ಷ್ಯಗರುೋ ದಾವದ್ ಭೈ
ಏ್ ಮನ್ಷ್ಯ ಒಳ್ಳೆ ಹಂಗುರು ಅಂದ್ರೆ ಸ್ವಲ್ಪ ಚಟ ಸುಮಾರವಾ
ಚಟ ಎಲ್ರುೂ ಇರೋದಲ್ಲ ಸುಮಾರು
ಹಾ
ನಾವೊಂದ ಇದು ಅ ಚಾಯ್ ದುಖಾನ್ ಬಗ್ಗೆ ಹೇಳಳ್ಬೈ ಈಗ ಅದೇ ಟಾಪಿಕ್ ಮಾತಾಡೋಣ
ಚಾಯ ದುಕಾನ
ಅದ್ ಬಿಸ್ನೆಸ್ ಯಾವ ರೀತಿ ಸ್ಟಾರ್ಟ್ ಮಾಡಿಲ್ಲ ನಾನು
ಹ್ಮ ಎಲ್ಲ ಚಾಯ್ ಕಾನ್ ಹಾಕು ಚಾಯ್ ದುಖಾನ್ ಹಾಕು ರೋಡ್ ಸೈಡ್ಗೆ ಹಾಕ್ಬೇಕು ನೇನ ಅಂದ್ರ
ಅದು ರೋಡ್ ಸೈಡ್ ಇದೆ ದುಖಾಾನು
ಹಾ ರೋಡ್ ಸೈಡೆ ಆಗ್ಬೇಕು ಅದು ಅದು ಒಂದು ಇನ್ವೆಸ್ಟ್ಮೆಂಟ್ ಅಂತ ಬರ್ತದೆ ಅಷ್ಟು ಹೂಡಿಕೆ ಮಾಡ್ಬೇಕು ಅದು ಪಫಸ್ಟ್
ಹಾ ಬಜೆಟ್ ಮಂಡನೆ ಮಾಡ್ಬೇಕಾ ಅದಕ್ಕೆ
ಹಾ ಬಜೆಟ್ ಹೂಡಿಕೆ ಮಾಡಿದ್ರು ಆಮೇಲೆ ನಿಿನಗಗೆ ಎಷ್ಟು ಅಮೌಂಟ್ ಅನ್ನು ಕೊಡ್ತಾರೆ ನಿನಗೆ
ಇಲ್ಲ ನೀನೇ ಒಂದು ಒಂದ್ ಐದ್ ಲಕ್ಷ ತನ ನಿಮ್ ಮನೇಲಿ ಕೇಳಿಸತ ಕೊಡ್ತೀಯ ನ ಆದ್ರೆ ನಾ ಏನಾದ್ರು ಕಾಗದ ಇಡ್ತೀನಿ.
ಇಲ್ಲಪ್ಪಾ ಐದ್ ಲಕ್ಷ ಅಂದ್ರೆ ಬಾಳ ದೊಡ್ಡ ಅಮೌಂಟ್ ಆತದ ಸಿಕ್ರಿ ಇನ್ನ ಒಂದ್ ಲಕ್ಷ ಸಿಗ್ಬಹುದು ಐದ್ ಲಕ್ - - ಲಕ್ಷ ಸಿಗಲ್ಲ ಬಾಳ ದೊಡ್ ಅಮೌಂಟ್ ಆತ್ ನಮ್ದು ಸ್ವಲ್ಪ ಮನೆ ಪ್ರಾಬ್ಲಮ್ ಅದಾ.
ಎಲ್ಲಾ ನಾನು ಫುಲ್ ಗ್ರ್ಯಾಂಡ್ ಆಗಿ ಓಪನಿಂಗ್ ಮಾಡಕ್ ಮಾಡಿದ್ದೀನಿ ಅದ.
ಇಲ್ಲಲ್ಲ ಅರ್ಥ ಆಯ್ತು ನನ್ಗು ನೀ ಏನ್ ಮಾಡೋದು ನನಗ ನಮ ಸ್ವಲ್ಪ ಮನೆ. ಪ್ರಾಬ್ಲಮ್ ಇರ್ತದಲ್ಲ ಐದು ಲಕ್ಷ ಸ್ವಲ್ಪ ಬಾಳ್ ಹೊರದ್ ಅಮೌಂ ಟು.
ಹ್ಮ
ಅದೇ ಸ್ವಲ್ಪ ಒಂದ್ ಲಕ್ಷ ಇದ್ರ ಏನೋ ಮ್ಯಾನೇಜ್ಮೆಂಟ್ ಮಾಡ್ ಮಾಡ್ಬೋದು.
ಹೌದಾ
ಹ್ಮ್
ಉ ಹು
ಹ್ಮ
ಹಿಂಗಾಗಿದೆನು.
ಹೌದು
ಮತ್ತೇನ್ ನಡದ ಅಪ್ಪಾ ಏನ್ ಕೆಲ್ಸ.
ಮತ್ತ ಏನಿಲ್ಲ ಕಣ ಇಲ್ಲೇ ಹೊಲ್ದಾಗ ಊಟಾದ್ ಮಾಡೋದು ಹೊಲ್ದಾಗ ಹೊಲಕ್ ಹೋಗೋದು.
ಕಾಲೇಜ್ಗೆ ಅಂದ್ರೆ ಹೋಗೋದ ಯಾಗ ಹೊಗದು.
ಯಾಕೆ
ಅದೇ ಇದೆೇ ಹೊಲ್ತ್ ಕೆಲಸೇ ಬ ತಾನ ನ ಅಡ್ತ.
ಹೌದಾ
ಹ್ಮ್
ಏನ್ ಹೊಲ್ದಲ್ಲಿ ಏನ್ ಬಿತ್ತಿದ್ರ ನೀವವು ಬೆಳೆ.
ಹೊಲದಲ್ಲಿ ನಾವು ಈ ಭತ್ತ ಹಾಕಿದೀವಿ ಈ ಕಡೆ ತೋಟ ಒಂದು ಎರಡ್ ಎಕ್ರೆಗ್ ತೋಟ ತಗೊಂಡಿವ್ ನಾವು. ತಡಿದಿ
ಹೌದಾ
ಹ್ಮ್ ಭತ್ತ ಹಾಕಿವ್ ಭತ್ತಾ ಅದಕಲ್ ನೀರ್ ಬಿಡೋದೇ ನಡ್ ದದ್ ಬಾಳ.
ಹ್ಮ್ ಹ್ಮ್ ಹ್ಮ
ಹ್ಮ್
ನೀರೇನ್ ನಿಮ್ ಹೊಲದಲ್ ಬೋರ್ ಇದ್ಯ
ಹ ಒಳದಿಗ್ ನೀರ್ ಬರ್ತಾವ ಅದೇ ಇಂಜನ್ ಹಚ್ತಿ.
ಹ ಹೌದ
ಹ್ಮ ಹ್ಮ
ಏನಾದ್ರು ಮತ್ ಸೈಡ್ ಬಿಸ್ನೆಸ್ ಏನಾದ್ರು ಮಾಡ್ಕೊಂಡಿದೀರಾ ನೀವು.
ಸೈಡ್ ಬಿಸ್ನನೆಸ್ ಅದೇ ಆಗ್ಯಾದ್ ಟೈಮ್ ಗ್ ಈಗ. ಇದು ಐ ಟಿ ಐ ಮಾಡಿದ್ದೀನಿ ಅದ್ರ ಮ್ಯಾಗೆ ಡಿಗ್ರಿ ಮುಗದ್ಮ್ಯಾಗ ಅದೇ.
ಒಂದ್ ಗ್ಯಾರೇಜ್ ಆಕ್ಬೋದಲ್ಲಾ ನೀನು.
ಗ್ಯಾರೇಜ್ ಹಾಕ್ಬಹುದು ಅಲ್ಲ ನಮ್ ಮನೆಗ್ ನಾನೇ ದೊಡ್ಡವಲ್ಲ ನಾನೇ ಗ್ಯಾರೇಜ್ ಹಕ ಕುಂತ್ರಿ ನ ಕೆಲಸ ಆಗ್ಬೇಕ ಬರಲಸು
ಇಲ್ಲ ಯಾರಿಗಾದ್ರರು ಹಚ್ಬೊದ್ ನೀನ್ ಗ್ಯಾರೇಜ್ ಹಾಕಂಗಿದ್ರೆ ನಮ್ ಅಣ್ಣರ್ದ ಒಬ್ರು ಗ್ಯಾರೇಜ್ ಇದೆ.
ಹೌದಾ ಗ್ಯಾರೇಜ್ ಯಾವ್ದದು ಆಟೋ ಗ್ಯಾರೇಜಾ ಅದು ಬೈಕ್ ಗ್ಯಾರೇಜಾ.
ಹ ಟೂ ವೀಲರ್ ಇದೆ ಅವ್ರು ಉಮ್ನ ಬದಿಗ್ ಹೊಂಟಿದ್ದಾರೆ ಒಂದ ಒಂದ್ ವರ್ಷದ್ ತನ.
ಹೌದಾ
ಒಂದ್ ವರ್ಷ ನೀ ನಡ್ಸ್ಕೊಂಡ್ ಹೋತ್ಯ ಅಂತ ಹೇಳಿದ್ರೆ ನಾ ಹೇಳ್ತಿನಿ ಅವ್ರಿಗೆ.
ಹೌದು ಟೂ ವೀಲರ್ ಇದ್ರ ಟೂ ವೀಲರ್ ಇದ್ರೆ ಹೇಳ ನಿ ಅ್ಣ ನಡರ್ ಫೋರ್ ವೀಲರ್ ಇದ್ರೆ ಸ್ಲ್ಪ ಪ್ರಾಬ್ಲ್ತ್ತ ನನಗೆ
ಇಲ್ಲ ಟೂ ವೀಲರ್ದ ಅದ ಅದು
ಟು ವೀಲರ್ ಇದ್ರೆ ಹೇಳು ನಮ್ ಫ್ರೆಂಡ್ ಒಬ್ಬ ಹಣ ಇಂಗಂತೆ ನೋಡೋಣ ನಾ ನನ್ಗುನು ಗ್ಯಾರೇಜ್ ಕೆಲಸ ಬರ್ತದ ಅವ ಮಾಡಿನಿ ನಾನು
ಹೌದಾ
ಹ್ಮ್
ಇಲ್ಲಿ ಅದದು ಚೆಪ್ಪಳ ಅಂತೇಳಿ ಒಂದ್ಊರ ಐತ್ ನೋಡ್ರ
ಹೌದಾ
ಅಲ್ಲೇ ಇದೆ ಅದು
ಹ ಹಾ ಸರಿ ಸರಿ
ಅಲ್ಲಿ ಅವನುಗನು ಬ ಅವ್ನಿಗನು ಬಿಸ್ನೆಸ್ ಚೆನ್ನಾಗ್ ಆಗ್ತ ಡೈಲಿ ಎರಡ್ ಸಾವಿರ ಆಗ್ತಿತ್ತು
ಹೌದಾ
ಹ ಹಂಗಾಗಿ ಸ್ವಲ್ಪ ಅವ್ರ ಫ್ಯಾಮಿಲಿ ಅವ್ರ ಸಿಸ್ಟರ್ ಮದುವೆಆದಲ್ಲ
ಹ್ಮ ಹ್ಮ
ಇಲ್ಲಿ ಅಮೌಂಟ್ ಸಾಲ ಹೊಲ್ತು ಅದಕ್ಕೆ ಅವ್ರ ಹಿದು ಹೊರದಸಕ
ಹಾ ಹಾ
ಅರಬ್ ಕಂಟ್ರಿ ಅಂತ ಅವರು
ಹ ಹೊ ಅರಾವ್ ಕಂಟ್ರಿ
ಹ್ಮ ಒಂದ್ ಎರಡು ವರ್ಷ ದುಡ್ಕೊ್ ಬರ್ಬೇಕಂತೇಳಿ ಅಲ್ಲಿ ಅಲ್ಲಿ ಜಾಸ್ತಿ ಇರುತ್ತಲ್ಲ ಅಮೌಂಟ್
ಹ್ಮ್ ಹ್ಮ್
ಅದಕ್ಕೆ ಅಲಿ ಹೊಂಟಿದ್ದಾರೆ ಅದಕ್ಕೆ ನಿಮ್ದು ಫ್ರೆಂಡ್ಸ್ ಯಾರಾದರು ದರ ಅಂತ ಕೇಳಪ್ಪ ಅಂಗ ಹಾ ಯ
ಸರಿ ಸರಿತ್ತು ನನ್ನ ಹೆ ಸರಿ ಹೇಳುವ ನಾನೇ ಮುಂದ ಮಾಡ್ತೀನಿ
ಹ ನೀನ್ನಡ್ಸ್ಕೊಂಡ್ಗತಯಾ
ಹಾ ನಾನ್ ನಡ್ಸೊಂಡ್ ಹೋಗ್ತನ ಟ ವೀಲರ್ ಇದ್ದ ಅ್ರ ನಸ್ಕೊಂಡ ಹೋಗ್ತೀನಿ
ಹ ಅಷ್ಟಮ್ಮ ನಾನು ಚಾಯ್ ದುಕಾನ್ ಮಾ ಹಾಕ್ತೀನಿ ಎಲ್ಲಾ ಅದೊಂದು ಟೆನ್ಷನ್ ಆಗಿಬಿಟ್ಟಿದೆ ನನ್ಗೆ
ಇಲ್ಲೆಲ್ಲಾ ಹಾಕು ಹಾಕು ಇನ್ವೆಸ್ಟ್ಮೆಂಟ್ ಹಾಕು ಫಸ್ಟ್ ಆಮೇಲೆ ಹೂಡಿಕೆ ಹಾಗೆ ಆಮೇಲೆ ರೊಕ್ಕ ತಾಕಂದ್ರ ಐತೆ
ಹ ಒಟ್ ನಾನು ಒಂದ್ ಚಾಯ್ ದುಃಖ ಹಾಕ್ಬೇಕಂತಿದ್ದಿದೆ
ಆಕೋ ಆಕೋ
ಏನಾದ್ರು ಮಾಡ್ಬೇಕಲ್ಲಪ್ಪಾ ಈಗ
ಹೌದೌದು ಒಟ್ಟೆಗೆ ಏನಾದ್ರೂ ಮಾಡ್ಲೇಬೇಕಲ್ಲ ಇದು ನೀ ಡಿಗ್ರಿ ಬಿಟ್ಟು ಬಿಟ್ಟು ಏನೋ ಓದದ
ಡಿಗ್ರಿ ಹಂಗೆ ಹೋಗ್ತಾ ಇದ್ದೀನಿ ನಾನು ಫೋರ್ ಸೆಮ್
ಹಂಗೆ ಹೋಗ್ತದೆ ಹಂಗೆ ಸೈಡಿಗೆ ಇ ಹಾಕ್ಬೇಕಕ್ ಮಾಡಿದಲ್ಲ
ಹ
ಹ್ಮ್
ಹೆಂಗಿದ ಅಗ
ಹೌದು ಎಲ್ಲ ಹಾಕು ಹಾಕು ನಾನು ಅದೇ ಗ್ಯಾರೇಜ್ ಅಡ್ಸಕೊಂಡು ಹೋಗ್ತೀನಿ
ಹೌದು ಅಷ್ಟೇ ಮಾಡ ಅವನಗ್ ಹೇಳ್ತೀನಿ ನಾನು
ಹಾ ಹೇಳ ನೀ ಹೇಳ
ಆಮೇಲೆ ಅದ್ ನಡ್ಸಂಟಿಗೆ ನನ್ ಈಗ ಎಲ್ಲ ಎಲ್ಲಾದ್ ಮೆಟೀರಿಯಲ್ ಕೊಡ್ತಾರ ಚಾಯ್ ದುಖಾನ್ ಇಡ್ತೀನ ಅಂತ ಅಂದ್ರೆ ನಾನು ಹೋಲ್ಸೇಲ್ ಆಗಿ
ಈಗ ಮೆಟೇರಿಯಲೆಲ್ಲ ಮೆಟೇರಿಯಲ್ ಈಗ ಕೊಡಲ್ಲ ಕೊಟ್ಟರು ಬಿ ಅದೆಲ್ಲ ಫಸ್ಟ್ ಎನ್ನವ ನೋಡಣ ಅಲ್ಲಿ ಯಾವ್ದ್ ಚಾಯ್ ದುಕಾನ್ ಇರ್ತವಲ್ಲ ಒಂದ್ ಎರಡ್ ದಿನ ಇಲ್ಲಿ ಕಲಿ ಕೆಲಸ ಅಂತ ಹೇಳ್ತಾರ ಆಮೇಲೆ ಅದ್ರ ನೀ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಆಮೇಲೆ ಓಯಿ ಅಂತಾರ ಮೆಟಿರಿಯಲ್.
ಹೌದಾ
ಹ್ಮ್
ಹ್ಮ ಮಳೆಗಿಳೆ ಬರ್ತಾ ಇದಿಯೆನ್ ನಿಮ್ ಕಡೆ
ಮಳೆ ಎಲ್ಲ ಒನ್ಲಿ ಗಾಳಿ ಗಾಳಿ ಬಿಟ್ಟಿದೆ
ಇಲ್ಲೇ ನಂಬಲ್ಲಿನು ಗಾಳಿ ಬಾರಿ ಜೋರಾಗಿ ಬಿಟ್ಟಿದೆ ಗಾಳಿ ಇಲ್ಲಿ.
ಹೌದಾ
ಹಾ
ಹ ನಂಬಲಿಲ್ಲ ಬರೀ ಮಳೆ ಇಸಿ ಗಾಳಿ ಒಂದೇ ಬೀಳತ್ತಾವ್
ಹಾ
ಹ್ಮ್
ಎಲ್ಲಾ ಚೆನ್ನಾಗಿದಾರಲ್ಲಪ್ಪಾ ಫ್ಯಾಮಿಲಿ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕು.
ಹಾ ಎಲ್ಲಾ ಫ್ಯಾಮಿಲಿ ಚಲೋ ಇದೇಪ್ಪಾ ನಮ್ದು
ಏನ ಬೈತ್ ತಗೊಂಡಿ ಅಂತೆ ನೀನು
ಹ್ಮ್ ಮತ್ತೆ ನಿಮ್ ಫ್ಯಾಮಿಲಿ ಎಲ್ಲಾ ಚಲೋ ಇದಾರ
ಹ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಬೈಕ್ ತಗೊಂಡಿ ಅಂತೆ ನೀನು
ಬೈಕ್ ತಗೊಂಡೆಪ್ಪ ಮೊನ್ನೆ ಎನ್ ಎಸ್ ತೋಂದೆ
ಹೌದಾ
ಹ್ಮ್
ಸ್ಟೋರಿ ಇಕ್ತಿದ್ಯಲ್ಲ ಅದುನ್ನೇ
ಹ ಅದನ್ನೇ ವೈಟ್ ಇತ್ತಲ್ಲ ಎನ್ ಏಸ್ ಅದೇ
ಹಾ ರೈಟ್ ಹಾ
ಹ್ಮ್
ನಿಂದ ಅದು
ಏನ್ ಮಾಡ್ತಿ ಕಣ ಬೈಕ್ ಇದ್ದಿಲ್ಲ ಅದಕ ನಂದನ ಡ್ರೀಮ್ ಬೈಕ್ ಇತ್ತಲ್ಲ ತಗೊಂಡ್ ಬಿಟ್ಟೆ
ಹಾ ರೈಟ್ ರೈಟ್ ರೈಟ್ ಎಷ್ಟ್ ಬಿತ್ತದು ಪ್ರೈಸ್
ಅದು ಅದು ಒನ್ ಟೂ ಟ್ವೆಂಟಿ ಅದದು ಟೂ ಟೂ ಫಾರ್ಟಿ ಬಿದ್ದದ್ ಅದ
ಟೂ ಫೋರ್ಟೀನ
ಹ್ಮ್ ಎರಡು ಲಕ್ಷದ ನಲವತ್ತ್ ಸಾವ್ರ್ ರೂಪಾಯ್ ದದ
ಹಾ ರೈಟ್ ಆ
ಹ್ಮ್
ಏನ್ ಮಾಡಕ್ ಆಗಲ್ಲ ಗುರು ತೊಗೊಳ್ಬೇಕಾಗತ್ತೆ ಎಲ್ಲರು
ಸರಿ ಸರಿ
ಸರಿ ನಮಣ್ಣ ಕಾಲ್ ಮಾಡ್ತಾ ಇದಾರ್ ಆಮೇಲ್ ಹಚ್ತೀನ್
ಸರಿ ತಗೋ ಓಕೆ